ಹಲೋ ಹಾ ಹೇಳಿಮ್ಮಾ ಹೇಳಿಮ್ಮಾ ಹೇಳ್ರಿ
ಹಾ ಊಟ ಆಯ್ತಾ ಮೇಡಮ್
ಆಯ್ತಮ್ಮ ನಿಮ್ದ ಆಯ್ತಾ
ಹಾ ಊಟ ಮಾಡ್ದೀನ್ ನೋಡ್ರಿ ಮೇಡಮ್ ಹೇಗಿದ್ದೀರಾ ತುಂಬಾ ಬಿಸ್ ಬಿಸಿಲ ಇದೆ ಹೆಂಗಿದೆ ಮೇಡಮ್ ನಮ್ ಕಡೆ ಅಂತ ತುಂಬಾ ಬಿಸಿಲ ಇದೆ ನಿಮ
ಅಯ್ಯೋ ನಮ್ ಕಡೆನೂ ತುಂಬಾ ಇದೆ ನೋಡ್ರಿ ಬಿಸಿಲಿಂದಂತೂ ಹೇಳಂಗಿಲ್ಲ ಕತೆ ಹ್ಮ್ ಹ್ಮ್ ಊಟ ಆಯ್ತ್ರಿ ನಿಮ್ದ
ಬಲಿಗೆ ಈಗ ಬಿಸಿಲ ಇದ ಅಲ್ರೀ ಮೇಡಮ್ ಏನಾದ್ರು ವರ್ಕ್ ಚೇಂಜ್ ಮಾಡಿದಾರಾ
ಹ ಹ ಚೇಂಜ್ ಮಾಡಿದಾರ ನೋಡ್ರಿ
ಹೌದಾ ಮೇಡ್ಷ್ಟ ಗಂಟೆಯಿಂದ ಎಷ್ಟು ಗಂಟೆಗೆ ಮೇಮ್
ಮಾರ್ನಿಂಗ್ ಏಟ್ ಇಂದ ಟು ತನಕ ಮಾಡಿದ್ದಾರೆ ಬಟ್ ನಮಗೆ ಅಷ್ಟ ಅಷ್ಟೊತ್ತಿಗೆ ಹೋಗೋಕ್ಕಾಗಲ್ಲ ಮಾಮೂಲಿ ಟೈಮಿಗೆ ಹೋಗ್ತಾ ಇದ್ದೀಿ ನಾನು
ಹ ಹೌದ್ರಾ ಮೇಡಮ್ ಹ ಹಾ ಹಾ ಈಗ ಮಕ್ಕಳದಂತೂ ಬಹಳ ಕಷ್ಟ ಇದೆ ಮೇಡಮ್
ಈ ಕಷ್ಟ ಇದಾನ ಕಷ್ಟ ಇದ್ದಾನ ಅವರು ಡ್ಯೂಟಿಗಿಂತ ಜಾಸ್ತಿ ಕಾನ್ಸಂಟ್ರೇಟ್ ಮಕ್ಳ ಕಡೆಗೆ ಮಾಡ್ಬೇಕಾಗೈತಿ ಈಗ
ಹೌದೌದೌದು ಮೇಡ್ ಹಾ ಮೇಡ್ ಅವರು ಮ ಮಕ್ಕಳೆಲ್ಲಾ ಶಾಲೆಗೆ ಹೋಗ್ತಾ ಇರ್ತಾರೆ ಮೇಡಮ್ ಅವ್ರನ್ನ ಯಾವ ರೀತಿ ನೋಡ್ಕೊಳೋದು ಏನುೋ ಓಹ್ ಅನ್ನೋದೇ ಗೊತ್ತಾಗಲ್ಲ ನೋಡ್ರಿ
ಹೌದು ಅದಂತೂ ಕಷ್ಟನೇ ಆಗಿದೆ ನೋಡ್ರರಿ ಒಂದು ಕಡೆ ಬಿಸಿಲು ಒಂದು ಕಡೆ ಅವ್ರದ್ದು ಮೆಂಟಾಲಿಟಿ ಅವ್ರ ಕಡೆ ಒಂದು ಕಡೆ ಅವ್ರ್ದು ಹೆಲ್ತ್ ಒಂದು ಕಡೆ ಅವ್ರದ್ದು ಫುಡ್ಡು ಒಂದು ಕಡೆ ನಮ್ಮ ಕೆಲಸ ಒಂದು ಕಡೆ ರೆಸ್ಪಾನ್ಸಿಬಿಲಿಟಿ ಯ ಯಾವ ಕಡೆ ಕಾನ್ಸಂಟ್ರೇಟ್ ಕೊಡೋದು ಆದ್ರೂ ಎಲ್ಲ್ದೂ ಇಂಪಾರ್ಟೆಂಟ್ ಎಲ್ಲದಕ್ಕೂ ಈಕ್ವಲ್ ಆಗಿ ಕೊಡ್ಬೇಕು ಇಾತ
ಹೌದು ಹೌದು ಮೇಡಮ್ ಹೌದು ಮೇಡಮ್.
ಅದ್ರಲ್ಲಿ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಮಕ್ಕಳ್ದಲ್ಲ.
ಹೌದು ಮೇಡಮ್.
ಹ್ಮ ಅದು ಅದೊಂದು ಫಸ್ಟ್ ಕೇರ್ ತಗೋಬೇಕು ಯಾಕಂದ್ರೆ ಕೆಲ್ಸ ಇದಿಲ್ಲಾ ಅಂತಂದ್ರೆ ಇನ್ನೊಂದ ಸಿಗುತ್ತೆ.
ನಿಜ ಮೇಡಮ್ ಮಕ್ಳ ಮತ್ತೆ ಮಕ್ಕಳಿಗೋಸ್ತರ ಅಲ್ವಾ ಮೇಡಮ್ ನಾವೆಲ್ಲಾ ಮಾಡ್ತಾ ಇರೋದು.
ಅದೇ ನೋಡ್ರಿ ಹ್ಮ್
ಅವ್ರು ಆಹಾರ ಯಾವ ರೀತಿ ಆಹಾರ ಕ್ರಮಗಳ ನೋಡ್ಕೊಳ್ಬೇಕು ಅವ್ರು ಕೇಳಿದ್ದನ್ನು ಮಾಡ್ಕೊಡ್ಬೇಕಾಗುತ್ತೆ
ಅಯ್ಯೋ ಅದೇಯ ಯಾಕಂದ್ರೆ ಬರೀ ನೀರ್ ಕುೂಡ್ದ ಹೊಟ್ಟೆ ತುಂಬಸ್ಕೊ್ ಬಿಡ್ತಾರೆ ಮಕ್ಳು ಈ ಬಿಸಿ್ಲಲ್ಲಿ
ಹೌದು ಮೇಡಮ್
ಅದರಲ್ಲಿ ಅವ್ರಿಗ ಏನು ಇನ್ನತ್ರನ ಆಗ್ಬಿಡ್ತಾರ ನೀವು್ ಬರೇ ಮಕ್ಳು ಕಾಸುವಲ್ ಆಗಿ ನೋಡ್ರಿ ನೀವ ಏನು ಕೇಳ್ಬೇಡ್ರಿ ಅವ್ರ ಊಟ ಅನ್ನದಿಲ್ಲ ಏನು ಅನ್ನೋದಿಲ್ಲ ಬರ ನೀ ಕುಡ್ಕೊಂಡ್ ತಣ್ಣ ನೀರ್ ಕೊಟ್ಬಿಟ್ರೆ ಸಾಕಂತಾರೆ ಹುಡುಗರು ಅಷ್ಟ್ರಲ್ಲ ಖುಷಿ ಆಗ್ಬ ಬಿಡ್ತಾರೆ ಈ ಬ ಇಲ ಗ ಸಾಯಂಕಾಲ ಅಷ್ಟೊಳಗ ಫುಲ್ಲು ಟೈರ್ಡ್ ಆಗ್ತಾರ ಏನೋ ತಿನ್ನಿಸತ ಬಿಸಲಿಲ್ಲ ಏನು ಮಾಡಲಿಲ್ಲ ಅಂತಂದರೆ ಅದಕ್ಕೆ ಈ ಬಿಸಿಲಿಗೆ ಸ್ವಲ್ಪ ಮಜ್ಜಿಗೆ ಎಳ್ಳೀರು ನಾವೇ ಕೇರ್ ಕೇರ್ ತೊಗೊಂಡು ಕೇರ್ ತೊಗೊಂಡು ಕೊಡಬೇಕಾಗಿದೆ ಅವರಿಗೆ
ಹಾ ಹೌದೌದೌದು ಮೇಡ್ ಈಗಿನ ಮಕ್ಕಳೆಲ್ಲ ಜಂಕ್ ಫುಡ್ ಗೆ ಇದಾಗ್ಬ ಬಿಟ್ಟಾರಲ್ರಿ ಮೇಡಮ್ ಮಾಡ ಅಡಪ್ ಆಗ್ತಾರೆ ಹಂಗಾಗಿ ಅವರಿಗೆ ನಾವು ಸ್ವಲ್ಪ ಕೇರ್ ಕೇರ್ ಮಾಡ್ಲೆಬೇಕಾಗುತ್ತೆ
ಹೌದು ಮಧ್ಯಾಹ್ನ ಟೈಮ್ ಅಲ್ಲೇ ಅವ್ರು ಜಂಕ್ ಫುಡ್ ಕೇಳ್ತಾರೇ
ಹಾ ಮೇಡಮ್.
ಯಾ ಅಂದ್ರೆ ಟೈಮ್ ಸೆನ್ಸ್ ಇಲ್ಲ ಮಕ್ಕಳಿಗೆ ಟೈಮ್ ಸೆನ್ಸ್ ಇರೋದಿಲ್ಲ ಯಾವ ಟೈಮಲ್ಲಿ ಏನು ತಿನ್ಬೇಕು ಅಂತ ಗೊತ್ತಾಗದಿಲ್ಲ ಇವಾಗ ಯಾವ ಸೀಸನಲ್ಲಿ ಬಿಸಿಲ್ ಕಾಲ್ದಾಗ ಏನ್ ತಿನ್ಬೇಕು ಚಳಿಗಾಲ್ದಾಗ ಏನ್ ತಿನ್ಬೇಕು ಅಂತಕ್ ಮಾಮೂಲಿ ಅವು ಬಾಯಿ ಚಟಕ್ಕೆ ಕೇಳೆ ಕೇಳ್ತವೆ ಇವಾಗ ಅದನ್ನನ ನಾವು ಕೇರ್ ತಗೊಂಡು ಅವರಿಗೆ ಕೊಡ್ಬೇಕಾಗ್ಯತ್ತ ಅಷ್ಟೇ ಈಗ
ನಿಜ ನಿಜ ನಿಜ ಮೇಡಮ್ ಹೌದು ಮೇಡಮ್ ಆದ್ರೂ ಕೇರ್ ಮಾಡ್ಲೆ ಬೇಕ್ ಮೇಡಮ್ ಅವ್ರಿಗೆ ಕೇಳಿದ್ದು ಸ್ವಲ್ಪ ಆ ರೊಟ್ಟಿ ಚಪಾತಿ ತರಕಾರಿ ಕಾಳು ಪಲ್ಯ ಅಂತವೆಲ್ಲಾ ಮಾಡಿಕೊಟ್ರೆ
ಅದು ಅದೇ ಬೆಳಿಗ್ಗೆ ಟೈಮ್ನಲ್ಲೆಲ್ಲ ಅಂತವೇ ಕೊಡ್ಬೇಕಾಗತ್ತೆ.
ಹಾ ಮೇಡಮ್ ಹಾ ಮೇಡಮ್.
ಆದ್ರೂ ಈಗಿನ ಮಕ್ಳಿಗೆ ಏನಾದ್ರೂ ತಿನ್ನೋದು ಊಣ್ಣೋದು ಕೊಡ್ ಬೇಕೆಂದ್ರೆ ಅದನ್ನು ಒಂದು ಚಾಲೆಂಜಿಂಗೆ ದೊಡ್ಡ ಚಾಲೆಂಜಿಂಗ್ ನೋಡ್ರಿ ಆದಂತು.
ಹಾ ಹಾ ಹಾ. ಅವ್ರ ಕೇಳಿದ್ದೇ ಕೊಡ್ಬೇಕು ಅಲ್ರಿ ಮೇಡಮ್ ಅದೊಂದು ಪ್ರಾಬ್ಲಮ್ ಇದೆ.
ಅರ ಯಾ ನಾವು ಕೇಳಿದ್ ಕೊಡಲ್ಲ ಅವ್ರು ಯಾಕ ತಮ್ಮದೇ ಮಾಡ್ತಾರ ಅನ್ನೋದು ಅವ್ರರಿಗೆ ತಿಳಿಸಿ ತಿಳಿಸಿ ಹೇಳಕ್ಕೆ ಕೆ ಒಂದ್ ಅರ್ಧ ಗಂಟೆ ಟೈಮ್ ಬೇಕಾಗುತ್ತೆ.
ಹೌದ್ ಹೌದು ಮೇಡಮ್.
ಇದು ತಿಂದ್ರೆ ಅದು ಬರುತ್ತೆ ಅದು ತಿಂದ್ರೆ ಅದು ಬರುತ್ತೆ ದೊಡ್ಡ ಹುಡ್ಗುರೇ ನಮ್ಮ ಮಕ್ಳೇ ಇನ್ ಚಿಕ್ಕ ಏನಿಲ್ಲ ದೊಡ್ ಹುಡುಗುರಾದ್ರಾನೂ ಅಷ್ಟೇ ಕೇಳ್ತಾರ ನೋಡ್ರಿ ಹ್ಮ ಅಷ್ಟ ಸತ್ತಾಯಿಸ್ತಾರೆ.
ಹಾ ಹಾ ಹಾ ಹಾ ಹಾ. ಹಾ ಮಾ ಹೌದು ಮೇಡಮ್ ಮತ್ತೆ ಅವ್ರಿಗೆ ಈಗ ಒಂದ್ ವೇಳೆ ಈಗ ಮನೇಲಿ ಹೆಣ್ಮಕ್ಳ ಇದ್ರ ಅಂದ್ರೆ ಅವ್ರದಂತೂ ಇನ್ನು ಅದು ಇದು ಏನು ಅ ಋತುವಾದ ಸಮಯದಲ್ಲಿ ಅಂತೂ ಇನ್ನೂ ಬಹಳ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಅವ್ರಿಗೆ
ಪ್ರಾಬ್ಲಮ್ ಭಾಳ ಆಗುತ್ತೆ ಯಾಕಂದ್ರೆ ಅದ ಅವ್ರದ್ದು ನನ್ನ ಮಕ್ಕಳದ್ದೆ ತೊಗೊಳ್ರಿ
ಹಾ ಮೇಡಮ್
ಊಟ ಕಡಿಮೆ ಈಗ ತಿನ್ನೋದು ಊಟ ಬಾಳ ಕಡಿಮೆ ತಿಂತಾರೆ ಬರೀ ಏನು ಒಂದಿಷ್ಟು ತಿಂದೆ ಒಂದ್ ಚೊಂಬ್ ನೀರು ಕುಡಿದೆ ಮಧ್ಯಾಹ್ನ ಅಂತಂದು ಹಸಲ್ ಹಾಕಿ ಹಾಕ ಕ್ಲಾಸ್ ಈ ಕ್ಲಾಸ್ ಅಂತಂದು ಬಿಟ್ಬ ಬಿಡ್ತಾಳೆ
ಹಾ ಮೇಡಮ್.
ಬ ಬರೀ ನೀರ್ ಕುಡ್ದೆ ಹೊಟ್ಟೆ ತುಂಬ್ಸೊಕೊಂಡ್ ಬಿಡ್ತಾರೆ ಬಿಸಿಲು ಕಾಲದಲ್ಲಿ ಬ್ಲೀಡಿಂಗ್ ಜಾಸ್ತಿ
ಹೌದು ಮೇಡಮ್.
ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗುತ್ತೆ ಅದರಲ್ಲಿ ಹಿರಿಟೇಟು ಒಂಥರ ಬ್ಲೀಡಿಂಗ್ ಜಾಸ್ತಿ ಆದಂಗೆಲ್ಲ ಹಿರಿಟೇಟ್ ಆಗುತ್ತೆ. ಅದು ಒಂಥರ ನರ್ಕ ಮಕ್ಳಿಗೆ.
ಹೌದೌದೌದು ಮೇಡಮ್ ಅಂತ ಸಮಯದಲ್ಲಿ ಚೆನ್ನಾಗ್ ಊಟನೆ ಮಾಡಲ್ಲ ಮೇಡಮ್ ಮಕ್ಳು.
ಮಾಡಲ್ಲ ಅದನ್ನ ತಿಳಿಸಿ ಹೇಳೆ ಹೋಗದೂ ಇಲ್ಲ ಈ ಬಿಸಲಿಗೆ ಅದ
ಹೌದು ಹೌದು ಮೇಡಮ್ ಕೆಲವೊಂದ್ ಮಕ್ಕಳು ಜಾಸ್ತಿ ಬ್ಲೀಡಿಂಗ್ ಹೋಗಿ ಹೋಗಿ ಅನೇಮಿಯಾ ಆಗುವಂಥ ಚಾನ್ಸಸ್ನೂ ಇರುತ್ತೆ ಮೇಡಮ್.
ಆಮೇಲೆ ಕ್ಲೀನ್ ಮಾಡ್ಕೊಳಕು ಅವು ಕೆಲವೊಂದ್ಸತಿ ಬೇಜಾರ್ ಪಡ್ತಾರೆ. ಗಂಟೆಗ ಒಂದ್ಸತಿ ಅವು ಚೈಜ್ ಮಾಡ್ಬೇಕು
ಹಾ ಮೇಡಮ್ ಹೌದು ಮೇಡಂ
ಅದಕ್ಕೂನ್ನ ಲೇಸಿತನ ಮಾಡ್ತಾರೆ ಹುಡುಗಿಯರು ಅದಕ್ಕೂನ್ನ ತಿಳಿಸಿ ಹೇಳ್ಬೇಕು ಈ ತರ ಇದ್ರೆ ಈ ತರ ಪ್ರಾಬ್ಲಮ್ ಆಗುತ್ತೆ ಮತ್ತು ಈ ಥರ ಇದ್ದರೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋಕ್ಕೆ ಹೇಳಿ ಹೇಳಿ ಮಾಡಿಸ್ಬೇಕಷ್ಟೆ
ಮತ್ತೆ ಅವರು ಈಗ ನೋಡ್ರಿ ಬ ಒಂದ್ ಕೆಲವೊಂದ್ ಮಕ್ಕಳು ಬಟ್ಟೆಗಳೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಾರೆ ಕೆಲವೊಂದ್ ಮಕ್ಕಳು ಪ್ಯಾಡ್ಗಳೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಅವ್ರನ್ನ ಯಾವನ್ನ ಯಾವ ರೀತಿ ಬಳಸ್ ಬೇಕು್ ಯಾವ ರೀತಿ ಯೂಸ್ ಮಾಡ್ೊಂಡು ಬಿಸಿ ಹಾಕ್ಬೇಕು ಅನ್ನದು ಗೊತ್ತಾಗಿರಲ್ಲ ಮೇಡಂ
ಗೊತ್ತಾಗದೇ ಇಲ್ಲ ಸಲ ಸ್ಕೂಲ್ ಮಕ್ಳಿಗಂತೂ ಈಗ ರೀಸೆಂಟಾಗಿ ಮೆಚ್ಯೂರ್ ಆಗಿರೋ ಮಕ್ಕಳಿಗೆ ಆ್ ಮತ್ತೆ ಕೆಲವೊಬ್ರು ತಾಯಿ ಇರಲ್ಲ ಮಕ್ಕಳಿಗೆ
ಹೌದು ಮೇಡಮ್
ಕೆಲವೊಂದು ಬಹಳ ಎದು್ರ ಇರ್ತಾವವೆ ಹೆಣ್ಣುಹುಡ್ಗಿರು ಅಂಥ ಮಕ್ಕಳಿಗೆ ಕೆಲವು ಬಾತ್ರೂಮಲ್ಲೇ ಬಿಸಾಕ ಹೋಗ್ಬಿಟ್ಟಿರ್ತಾರ ಟಾಯ್ಲೆಟಲ್ಲೇ ಅದು ಹೋಲಲ್ಲಿ ಹಾಕೋಗ್ಬಿಟ್ಟಿರ್ತಾರೆ
ಹೌದು ಮೇಡಮ್
ಮತ್ತೆ ಅವನ್ ಸರಿಯಾಗಿ ಆ ಒಂದು ಕವರ್ ಅಲ್ಲ ಆಗಲಿ ಒಂದು ನ್ಯೂಸ್ ಪೇಪರ್ಲ್ಲ ಆಗಲಿ ಸುತ್ತ ಬಿಸಾಕ್ಬೇಕನ್ನ ಟಾಲೆಂಟ್ ಿರದಿಲ್ಲ ಹೀಾಗಿ ಅದನ್ನೆಲ್ಲಾ ತಿಳಿಸಿ ತಿಳಿಸಿ ಹೇಳ್ಬೇಕಂದ್ರೆ ಅವರಿಗೆ ಅದು ಒಂದು ಸ್ವಲ್ಪ ಟೈಮ್ ಕೊಟ್ಬಿಡ್ಬೇಕು ದಿನ
ನಿಜಾ ನಿಜಾ ಮೇಡಮ್
ಒಂದಸತಿ ಕೊಡೋದಂತಲ್ಲ ಡೈಲಿ ಒಂದ್ ಹಾಫ್ ಅನ್ ಅವರ್ ಅವ್ರಗಂತಾನೇ ಕೊಡ್ಬೇಕಾಗತ್ತೆ ನೋಡ್ರಿ ಮಕ್
ಹೌದು ಮೇಡಮ್ ಹೌದು ಮೇಡಮ್
ಹ ಅವ್ರ ಏನಾದ್ರು ಅವ್ರ ಮೈಂಡ್ ಅಲ್ಲಿ ಇರೋದು ಅವ್ರ ಮನಸಲ್ಲಿ ಇರೋದು ಶೇರ್ ಮಾಡ್ಕೋಬೇಕಂತಂದ್ರುನು ಡೈಲಿ ಕೊಟ್ರೆ ಅದಪ್ ವಾರಕ್ಕ ಒಂದ್ಸತಿ ಸತ್ಯ ಬರ್ತಾವವು
ಕರೆಕ್ಟ್ ಮೇಡಮ್ ಅವ್ರ ಮನಸಲ್ಲಿ ಇರೋದು ಈಗ ಹೇಳ್ಬೇಕಂತಂದ್ರೆ ಅವ್ರಿಗೋಸ್ಕರ ನಾವು ಟೈಮ್ ಕೊಟ್ಟಾಗ ಮಾತ್ರ ಅಲ್ವಾೇಡಮ್ ಅವ್ರು ಹೇಳದು ಟೈಮ್ ಕೊಟ್ಟರುನು ಕಂಟಿನ್ಯೂ ಟೈಮ್ ಕೊಟ್ರನು ಹಾ ಮೇಡಂ ಹೇಳಲ್ಲ ಮಕ್ಳು
ವಾರಕ್ಕ ಒನ್ಸ
ಹೌದು ಹೌದು ಮೇಡಮ್
ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಅದು ವಾರಕ್ಕ ಒಂದಸತ್ತೆ ಅವಾಗ ಹೋಗ್ ಬರ್ತಾವವು
ಹೌದು ಹೌದು ಮೇಡಮ್ ಹೌದು ಹೌದು ಮೇಡಮ್ ಹೌದು ಮೇಡಮ್ ಹ ಹಾ ಇನ್ನು ಕೆಲವೊಂದು ಮಕ್ಕಳು ಬಾಳ ಬೇರೆ ಬೇರೆ ಒಂದು ಅಡು ಅಡಾಪ್ಟ್ ಆಗಿಬಿಟ್ಟಿರ್ತಾರೆ ಮೇಡಮ್ ಬೇರೆ ಬೇರೆ ಈಗ ನೋಡ್ರಿ ಈಗೆಲ್ಲಾ ಸ್ಕೂಲ್ಗಳಲ್ಲಿ ಗುಟ್ಕ ಹಾಕೊಳ್ಳೋದು ಹ ತಮ್ಮಾಕು ಅಂತ ಇಂಥವೆಲ್ಲಾ ಇದ್ ಮಾಡ್ತಾ ಇದಾರೆ ಮೇಡಮ್ ಬಿಡಿ ಸಿಗ್ರೇಟ್ ಸೇದೋದು ಅಂತವೆಲ್ಲಾ ಮಾಡ್ತಾ ಇತಾರೆ ಅಂತವ್ರಗೆಲ್ಲ ಏನ್ ಹೇಳೋ ಅರ್ಥ ಆಗ್ತಾ ಇಲ್ಲ
ಸ್ಕೂಲ್ ಲೆವೆಲ್ಲ್ಲ ಜಾಸ್ತಿ ಆಗ್ಬಿಟ್ಟಿದಾವ ನೋಡ್ರ ಯಾಕಂದ್ರ ಹಐ ಸ್ಕೂಲ್ ಲೆವೆಲ್ ಅಲ್ಲಿ ಮೆಂಟಾಲಿಟಿ ಹಂಗ ಆಗ್ಬಿಟ್ಟೈತೆ ಹುಗುರ್ದು ಫೋನು ಫೋನು ಮಾಸ್ ಮೀಡಿಯಾ ಸಿಸ್ಟಮು ಟಿ ವಿ ಫೋನ್ ಯ ಯಾಕಂದ್ರ ಐ ಸ್ಕೂಲ್ ಮೆಟ್ಲ ಹತ್ತ ತಣ ಗಂಡುಗರು ಫಸ್ಟ್ ಕೇಳದ ಫೋನ್ ಕೇತಾರೆ
ಹೌದು ಮೇಡಮ್
ಅಡಿಟ್ ಆಗದೆ ಅವ್ರ ನಾ ಪೇರೆಂಟ್ಸ್ ಕೊಡಿಸ್ಲಿಲ್ಲ ಅಂತಂದ್ರು ಅವರು ಟೀಮಲ್ಲಿ ಯಾರೋ ಒಬ್ರು ತಂದಿರ್ತಾರೆ
ಹೌದು ಮೇಡಮ್
ಹ್ಮ ಅಷ್ಟು ಕೆಟ್ಟೋಳ ಇರ್ಬೇಕಾಗಂತ ಏನಿಲ್ಲ ಒಬ್ಬ ಕ್ರಿಕೆಟೋರು ಇದ್ರುೂ ಅದ್ರಾಗ ಎಲ್ಲ ಟೀಮ್ ಎಲ್ಲ ಅದು ಆಟೋಮೆಟಿಕ್ಲಿ ಅಡಿಟ್ ಆಗ್ಿಬಿಡ್ತೆ
ಎಡಿಟ್ ಆಗ್ಬಿಡ್ತಾರೆ
ಎಡಿಟ್ ಆಗ್ಬಿಡ್ತಾರೆ ಅದ್ರಲ್ಲಿ ಪೇರೆಂಟ್ಸ್ಗೆ ಟೀಚರ್ಸ್ಗೆ ಬಹಳ ಪೇೇಶನ್ಸ್ ಬೇಕು ಅವ್ರಗ್ ಬಾಯ್ ಬಿಡಿಸ್ಬೇಕು ಅವ್ರಿಗೆ ಅವ್ರಿಗೆ ತಕ್ಕಂ ತಿಳಿಸಿ ಇಡಬೇಕು
ಹೌದು ಮೇಡಮ್ ಅಷ್ಟೆಲ್ಲಾ ಹೇಳಿ ಮ ಮಾಡ ಮಕ್ಕಳು ಮತ್ತೆ ಇನ್ನುೂ ಆಟ ಮಾಡೋದಂತೂ ಬಿಡೋದಲ್ಲ ಮೇಡಮ್
ಬಿಡಲ್ಲ ಅದು ಅವ್ರಿಗೆ ಅದು ಒಂದು ಸ್ಟೇಜ್ ಬರುತ್ತಲ್ಲ ವಯಸ್ಸಿಗೆ ಬರ ತನ್ಕ ಅವ್ರನು ನಾವು ಪ್ರತಿ ಕ್ಷಣನುೂ ಕಣ್ಣಿಟ್ಟು ಕಣ್ಣಿಟ್ಟು ತಿಳಿಸಿ ಹೇಳ್ಬೇಕಾಗ್ತಾನೆ ಇರ್ತತಿ ಅವ್ರಿಗೆ
ಹೌದ ಹೌದು ಮೇಡಮ್ ಬಿಟ್ಟೀ ಅಂತ ನಿಜ ಜ ಮೇಡಮ್ ಅಯ್ಯೋ ಈಗಿನ ಕಾಲದ ಮಕ್ಳದಂತೂ ಬಹಳ ಕಷ್ಟ ಬಿಡ್ರಿ ಮೇಡಮ್ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟ ನೋಡ್ಕೊಳ್ಬೇಕಾಗುತ್ತೆ
ಎಲ್ಲದ್ರಲ್ಲೂ ಒಂದ್ರಲ್ಲಲ್ಲ ಯಾಕಂದ್ರೆ ನಮ್ ನಮ ಲ್ಲಾ ಆ ಏಜ್ ಅಲ್ಲಿ ಅಷ್ಟ್ ಇಷ್ಟು ಪರಿ ಕೇರ್ ತಗೊತಿದ್ದಿಲ್ಲ ಪ್ರತಿಯ ಒಂದ್ರಲ್ಲನುೂ ತಗೊತಿದ್ದಿಲ್ಲ ಈಗ ಹಂಗಲ್ಲ ಉಲ್ಟ ಆಗಿದೆ ಪ್ರತಿಿಯ ಒಂದ್ರಲ್ಲೂ ಕೇರ್ ತಗೊಂಡು ಅವ್ರನ್ನ ಜಾಸ್ತಿ ಮೋಟಿವೇಶನ್ ಮಾಡ್ತಾ ಬಂದ್ರುನು ಈ ಮಾಸ್ ಇಿಡಿಗಳಿಂದ ಕೆಡ್ತಾ ಇದ್ದಾರೆ ಹುಡುಗರು ಏನ್ ಮಾಡ
ಹಾ ಈಗೆಲ್ಲಾ ಮೊಬೈಲ್ಗಳುವು ಇವು ಎಲ್ಲಾ ನೋಡ್ತಾ ಇದ್ದಾರಲ್ರಿ ಮೇಡಮ್ ಅದರಿಿಂದಾನೇ ಜಾಸ್ತಿ ಹುಡುಗರು ಹಾಳಾಗ್ತಾ ಇದಾರೆ
ಹಾಳಾಗ್ತಾ ಇದಾರ ಈ ಮೊಬೈಲ್ಂದ ಸ್ಟಡಿ ಕಾನ್ಸನ್ಟ್ರೇಟ್ ಕಡಿಮೆ ಆಗತ್ತೆ
ಹೌದೌದು ಮೇಡಮ್ ಜೊತೆಗೆ ತಂದೆ ತಾಯಿ ಹತ್ರ ದುಡ್ಡು ಯತ ಇಲ್ಲ ಅಂತ ನೋಡಲ್ಲ ಮೇಡಮ್ ಬೇಕ ಬೇಕುಂತ ಆಟ ಮಾಡ್ತ್ರೆ ಹೌದ ಹೌದು ಮೇಡಮ್
ಅದು ತಿನ್ನೋದು ಕೇಳಲ್ಲ ಅವ್ರು ಏನಾದ್ರು ಒಂದ್ ಬೇರೆ ತಿನ್ನೋದು ಅಣ್ಣು ಹಂಪಲ್ ಕೇಳಿದ್ರೆ ಎಂಥ ತಂದೆ ತಾಯಿ ಆಗಲಿ ಇಲ್ಲ ಅನ್ನೋದಿಲ್ಲ
ಹೌದು ಮೇಡಮ್
ಅವ್ರು ಎಷ್ಟೇ ದೊಡ್ಡದ ಕೇಳಿದ್ೂನು ಅವ್ರು ಒಂದ ತಮಗ್ ಕೆಪಾಸಿಟಿ ಇದ್ದಷ್ಟ ಆಗ್ಲಿ ತಂದು ತಿನ್ನಿಸ್ತಾರೆ ತಿನ್ನೋ ವಿಷಯದಲ್ಲ ಆದ್ರೆ
ಹೌದು ಮೇಡಮ್
ಅವು ಕೇಳೋದೆೇ ತಮಗ್ ಬೇಕಾಗಿರಂತಥ ವಸ್ತುಗಳು ಇನ್ನೊಬ್ಬರ ಹತ್ರ ಇರಂತಥ ವಸ್ತುಗಳು ಕೇತಾರೆ ಅಂತದ ನನಗ್ ಬೇಕು ಅಂತ ಆ ಹದ ಈಗಿನ ಮಕ್ಕಳಲ್ಲಿ ಅಥ ಆಟದ ಮಾೌನೆ ಬ ಭಾವನೇ ಜಸ್ ಆಗ್ಬಿಟ್ಟೈತೆ ನೋಡ್ರರಿ
ಹೌದು ಮೇಡಮ್ ಏನೋ ಇದ್ದಂವ್ರು ಆದ್ರೆ ಕೊಡಿಸ್ತಾರ ಮೇಡ್ ಪಾಪ ಇಲ್ದಂವ್ರು ಆದ್ರೆ ಎಷ್ಟು ಪ್ರಾಬ್ಲಮ್ ನೋಡ್ರಿ ಬಾಳ ಹ ಮೇಡ್
ಅದು ಹೆಂಗಾಗುತ್ತೆ. ಪೇರೆಂಟ್ಸ್ ಗೆ ಹಿಂಸೆ ಆಗ್ತಾ ಇದೆ....... ಅವ್ರ ಮಕ್ಕಳು ತರ್ತಾ ಇದ ನನ್ ಮಕ್ಳಿಗೆ ನನಗ್ ಕೊಡ್ಸಕಕ್ ಆತಾ ಇಲ್ಲ ಅದ್ರಲ್ಲಿ ಪೇರೆಂಟ್ಸ್. ಅನ್ನು ಸ್ವಲ್ಪ ತಪ್ಪಿದೆ ಯಾಕಂದ್ರೆ ಅವ. ಬೇರೆ ಮಕ್ಳು ಆಡ್ತಾರೆ ನನ್ ಮಕ್ಳ ಆಡಂಗಿಲ್ಲ ಬೇರೆ ಮಕ್ಳ ಆಡದ ಕಷ್ಟ ಪಡೋದಿಲ್ಲ ನನ್ ಮಕ್ಳ ಯಾಕೆ ಕಷ್ಟ ಪಡ್ಬೇಕು ಇವ್ರ ಕಷ್ಟ ತೋರ್ಸಂಗಿಲ್ಲ ಅವರು.. ಇವ್ರ ಕಷ್ಟ ತೋಸ್ಲಾರ್ದ ಇವ್ರು ಎಷ್ಟೇ ಕಷ್ಟ ಪಟ್ಟಾಗ್ಲಿ ಅವ್ರಿಗೆ ತಂದು ಕೊಡ್ತಾರ ನೋಡ್ರಿ ಅದು ಪಸ್ಟ್. ಉ ತಪ್ಪ
ಅದು ತಪ್ಪು ನೋಡ್ರಿ ಮೇಡಂ ನಿಜ ನೋಡ್ರಿ ಮೇಡಂ
ಹ್ಮ್
ಹಾ ಹ್ಮ್..
ಅದು
ಅದು ಎಲ್ಲಾ ತಂದೆ ತಾಯಿಗಳಿಗೆ ಸ್ವಲ್ಪ ಮಕ್ಕಳು ಏನು. ಕಷ್ಟ ಪಡ್ತಾ ಇದ್ದಾರೆ ಏನ್ ಮಾಡ್ತಾ ಇದಾರೆ ಅದೆಲ್ಲ ಸ್ವಲ್ಪ ಮಕ್ಕಳಿಗೆ ಇದ ಹೇಳ್ಬೇಕು ಮೇಡಮ್.
ಕ ಕಂಪಲ್ಸರಿ ಗೊತ್ತಾಗ್ಬೇಕು ಪೇರೆಂಟ್ಸ್ ಕಷ್ಟ ಏನ್ನ್ನೋದ ಐತಲ್ಲ. ಅವರು ಅನುಭವಿಸ್ಲಿಲ್ಲ ಅಂತಂದ್ರುನು ಕಣ್ಣಿಗೆ ಕಾಣಿಸಬೇಕು ಅವ್ರಿಗೆ ತಿ ತಿಳಿಸಬೇಕು ಇಂಥ ಕಷ್ಟ. ತ್ತ ನಮ್ಮಲ್ಲಿ ಐತೆ. ಮುಂದೆ ಈ ಮುಂದೆ ನೀವ್ ಈ ಕಷ್ಟ ಪಡ್ಬಾರ್ದು ಅಂದ್ರೆ ನೀವ್ ಈ ದಾರಿಯಲ್ಲಿ ಹೋಗ. ಹಬೇಕು ಈ ದಾರ ಎಲ್ಲಿ ಹೋದ್ರೆ ನೀವ್ ಹೆಂಗ ಈ ರೀತಿಯಲ್ಲಿ ಸುಖವಾಗಿರ್ತೀರಿ. ನಿಮ್ಗೊಂದು ಒಳ್ಳೆ ಜೀವನ ಇರತ ಅಂತ ತಿಳಿಸಸ್ಕಾಂತ ಬಂದ್ರೆ ಅವಾಗ ಒಂದು ಹಂತದಲ್ಲಿ ಬರ್ಬೋದು ಮಕ್ಕಳು. ಇಲ್ಲ ಅವ್ರು ಕೇಳಿದ್ದೆಲ್ಲ ನಾವು. ತಂದಿಟ್ಟಿವ ಅಂತಂದ್ರೆ ಗ್ಯಾರಂಟಿ ಅವರು ಅರ್ಧಕ್. ಅದಕಕ್ಕೆ ಒಂಥರ ಕೆಟ್ಟೋಗ್ತಾರೆ ನೈಂಟಿ ಪರ್ಸೆಂಟ್.
ನಿಜ ಅವ್ರ ಲೈಫ್ ಅವ್ರೇ ಹಾಳ್ ಮಾಡ್ಕೊಳ್ತಾರೆ.
ಹಾ ಮಾಡ್ಕೊಂಡಂಗೆ ಮಕ್ಕಳು.
ಓಕೆ ಓಕೆ ಮೇಡಮ್ ಮತ್ತೆ ಮಾಡ್ತನಿ ಮೇಡಮ್ ನಾನು. ಕ ಓಕೆ ಓಕೆ ಥ್ಯಾಂಕ್ ಯು ಮ್ಯಮ್.
ತ್ಯಾಕ್ ಯು.